ಹಲೋ ಹಚ ತರಕ್ಕ ತರ್ತಣಂತ
ಹ್ಮ
ಹಲೋ
ಹಲೋ
ಹಲೋ
ಏನ್ ಮಾಡ್ತೀವಿ ರಂದೆ
ಈಗ ಈಗ ಇದ್ದಿದ್ದೀವಿ ಬ್ರಷ್ ಮಾಡ್ತಾ ಇದ್ದೀವಿ ಇವಾಗ
ಹೌದಾ
ಹ್ಮ್
ಚಾ ಕುಡ್ದಿರಾ
ಚಾ ಏನ ಕುಡುದಿಲ್ಲ ಕುಡಿಬೇಕ
ಅದನ್ ಚಾ ಕುಡ್ತೀರಾ ತಥಡ
ಹಾ
ಅದ ಚ ಕುಡತಿರ ಖರ್ಚಾ ಕುಡತೀರಾಗೆ
ಎಡ ಹಳಚಾವ
ಅಲ್ಲಿನ್ಚಾವ ಹಾಕಳ ಅದವಾ ಅಲ್ಲಿ
ಹ್ಮ್ ಹಾಕ್ದಾವ
ಹಸಬ
ಆಕ್ಕ ಒಂದ್ ಅಕ್ಕ ಎರಡು ಹೊರು ಒಂದ್ ಹಾಕ ಎರಡು ಕರದಾವೆ
ಹೌದಾ ಅವಕ್ರ ನೀವೇ ಮೇಸದ
ಹಲ್ಲಭಮಿತ ಆಂಗ್ ಮಸ ಕಗ
ಅಲ್ಲಾ ನೀವು ಹೊಲ್ಕೆ ಹಿಡ್ಕೊಂಡು ಹೋತೀರಾ ನಿಂದೆ
ಹ ಹಂಗ
ಹ್ಮ್
ಹಾ ಅಡುಕೊಂಡುವೋಗ ಹಕ ಹಚ್ಚರ್ತಗವು ಬೇರೆರ್ಗೆ ಅ ಒಕ್ಕ ಕೊಟ್ಟ ಬೇರೆರ್ ಮೇಸಂಗ
ಹ್ಮ್ ಮತ್ತೆ ಹುಲ್ಲೋಗಿಲ್ಲ ಹಾಕಲ್ವಾ
ಒಲ್ಲೂ ಅದು ಏನು ಹಾಕಲ್ಲ
ಅಕ್ಕ
ಇಲ್ಲ ಕಾಗಿಿ ಸಪ್ರೇಟ್ ಇರಲ್ಲ ನದ ಅಲ್ಲ ಮೇೇಕ ತ ಬರ್ತವು
ನಿಮ್ದ ಗದ್ದೆ ಅಲ್ವಾ
ಹ್ಮ್ ಹ್ಮ್
ಹೌದಾ ಮತ್ತೆ ಎಲ್ಲಿಗ ಹೋಗ್ಬೇಕು ಇವತ್ತ
ಇಲ್ಲಿಗೆಲ್ಲ ಬರ ಓ ಇಲ್ಲಿ ಊರಲ್ಲೇ ಇರ್ಬೇಕು ಹಾಸ್ಟೆಲ್ ಹಾಸ್ಟೆಲ್ಕ್ ಹೋಗೋವಿದ್ಯಾ ಹಾಸ್ಟೆಲ್ ಸೂಟ್ ಇದಾವ
ಹೌದಾ ಹಏಕ್ ಸೂಟ್್ದೇವೆ
ಅದು ರಿಪೇರ್ ಮಾಡ್ತಾರಂತೆಏನ ಹಾಸ್ಟ್ಲ್ ರಿಪೇರ್ ಮಾಡ್ತಾರಂತೆ
ಎಷ್ಟ ತಿಿನಕ್ಕೆ ಸೂಟ್ಟಿದಾವ
ಒಂದು ಆರನೇ ತಾರೀಕು ಬಾ ಅಂತ ಹೇಳಿದಿದ್ದಾರೆ ಆರನೇ ತಾರೀಕು
ಹೌದಾ
ಹ್ಮ್ಟಟ್ಟ
ಅಷ್ಟ್ರೊಳಗೆ ನಾವು ಟೂರ್ಗೆ ಇದು ಪ್ರವಾಸಗೋಗ ಬರೋಣವಾ
ಏ್ ಬೇರೆ ಮಾತ ಇಲ್ವಾ ಅದಂದ ಅ ನ ನಿನ್ಗೆ ಬೇರೆ ಮಾತಾಡ್ರು
ಬೇರೆ ಮಾತು ಅಂದ್ರೆ ಮತ್ತೆ ನಮ್ಮ ಹೊೊಲದಲ್ಲಿ ಕೆಲ್ಸಕ್ಕೆ ಹ ಬೇಕ ಇದ್ದಾರೆ ಮತ್ತೆ ನಿಮ್ಮ್ೂರಲ್ಲಿ ಇದ್ದಾರಾ
ಹ್ಮ ನಮ್ಮ ಊರಲ್ಲ ನಮ್ಮ ೂರಲ್ಲಿ ಕೆಲ್ಸಗಾರ್ ಎಲ್ಲ ಇದೇ ಜಗ ಕೆಲ್ಸ ಇ ಮುಡದು ಕೊ
ನಮ್ಮ ಹತ್ತಿ ಬೀತಿದವಲ್ಲಾ ಅದರಲ್ಲಿ ಕಡೆ ಕಳ್ಬೇಕಿತ್ತು
ಹೌದಾ
ಹ್ಮ್
ಏನ್ ಜಾಸ್ತಿ ಆಗಿದೆ ಪಳೆ
ಹಾ ಜಾಸ್ತಿ ಆಗಿದೆ ಹತ್ತಿನೇ ಕಾಣ್ತಿಲ್ಲ ಹೊಲದಲ್ಲಿ
ಮಳೆ ನೀಲ್ಲ ಅಂತರಿ ಮತ್ತೆ ಪಳೆ ಜಾಸ್ತಿ ಅದ
ಮೊನ್ನೆ ಒಂದ್ ವಾರದಿಂದ ಮಳೆ ಬಂದಿದೆಯಲ್ಲ
ಹ್ಮ್ ಹ್ಮ್
ಆವಾಗ ಬಂದಿದೆ ಕಳೆ
ಹ ಒಂದ್ ವಾರದಿಂದ ಮಳೆ ಬಂದ್ ಸಲಕ ಆಗಿದೆಯಾ
ಹಾ
ಹ
ಮತ್ತೆ ನಿಮ್ಮೂರಲ್ಲಿ ಏ ಫ್ರೆಂಡ್ಸ್ ಜೊತೆ ಹೋಗ್ಬೇಕ ಇವತ್ತು ಹೊರಗಡೆ
ಹ್ಮ್್ಮ್ ಹೋಗ್ಬೇಕು ಇಲ್ಲ ನ್ನಲ್ಲ ಅ ತನಕ್ ಹೋಗ್ಬೇಕಕ್ ಅವ್ರೆ
ಎಲ್ಲಿ ನೀರಳ್ಣ ಇದಾವ ನಿಮ್ಮೂರಲ್ಲಿ ಏ ದೊಡ್ಡ ಗಿಡ ಇದ್ದಾವ ಸಣ್ಣ ಗಿಡ ಇದ್ದಾವ
ದಡ ದಡದ ಕಡ
ಹಾ ಕ್ರಿಕೆಟ್ ಆಡ್ಬೇಕಾ
ಹಾ ಆಡ್ಬೇಕು ಬೇರೆವರೆಲ್ಲ ನಾವ್ ನಾವೇ ಆಡ್ತೀವಿ
ಹ್ಮ್ ಹ್ಮ್ ಮತ್ತೆ ಏನೇನ್ ಮಾಡಡ್ತೀರಿ ಆಟಗಳು
ಹ ಕ್ರಿಕೆಟೇ ಜಾಸ್ತಿ
ಕಬಡ್ಡಿ ಆಡಲ್ವಾ
ಕಬಡ್ಡಿ ಕಬಡ್ಡಿಾಡ್ತೀವಿ ಆದ್ರೆ ಈ ಬಿಟ್ಟಿದ್ವ ಇಲ್ಲಪ್ಪ ಎಲ್ಲಾ ಇಂಜುರಿ ಜಾಸ್ತಿ ಇಂಜುರಿ ಆಗುತ್ತ ಅದ್ರೊಳಗೆ
ಹೌದಾ ಲಗೋರಿ
ಹ್ಮ ಹರ್ ಬರಿ ಪವರಿ ಹಡುಗರಾಟ ಆಟಲ್ಲ ಒಂದು ಸಂಂಬರ್
ಕುಂಟೆ ಬೆಲೆ ಸಣ್ಣು ಹುಡುಗರು ಆಡ್ಗಂ ಆಡಲ್ಲ
ಹಾ
ನಾವವು ಆಡಿದ್ರ ಕರ್ಕಟು ವಾಲಿಬಾಲ್ ಆಡ್ತೀವಿ ವಾಲಿಬಾಲ್ ಮೆ
ರಾತ್ರಿ ಊಟ ಮಾಡಿದಿರ ತಾನೆ
ಹೇಳ್ಬಿಟ್ರಿ ಹೌದ್ ಆಡುದ್ ಮತ್ತೆ
ರಾತ್ರಿ ಊಟ ಮಾಡಿದೀರಿ
ರಾತ್ರಿ ಬೂಟ ಮಾಳ ಅದು ಅರ್ಧ ಮರ್ದ ಏನ್ ಮಾಡಿದ್ರು ಮನೇಲಿ
ವಾಯಸು ಸ್ವಲ್ಪ ಜೋರಾಗಿ ಮಾತಾಡ್ರಿ ಎಂದೆ ಹ್ಮ್ ಕೇಳಸ್ತಿಲ್ಲ
ಯತಲ್ವಾ
ಹ್ಮ್
ಕ್ಕೆೆ
ನೀವು ನೆಲಕ್ ಮಾತಾಡ್ತಿದೀರಾ ಅದಕ್ಕೆ ಕಳ್ಸ್ತಿಲ್ಲ
ಸೌಂಡೆ ಕೇಳಿಸತಲ್ವಾ ಇಲ್ಲಿ ಗಾಳಿ ಬಿಟ್ಟದ ಸ್ವಲ್ಪ ಗಾಳಿ ಸೌಂಡೆ ಏನಾದ ಕೇಳ್ತಿದಾ
ಗಾಳಿ ಸೌಂಡು ಈಗ ಕೇಳಸ್ತಿಲ್ಲ ಅವಾಗಲೇ ಕೇಳ್ಸ್ತಿತ್ತು
ಯಾವಾಗ
ಈಗೊಂದು ಎರಡ್ ನಿಮಿಷ ಇಿಂದ
ಹಾ ಅದಾ
ಹ್ಮ್್ಮ್ ನೀನ್ ಏನ ಊಟ ಮಾಡಿದಿರಿ
ಮೀನು ಮೀನು
ನಿನ್ದಾ
ಚಿಕ್ ಚಿಕ್ ಮೀನ್ ಸಾಂಬಾರ ಹಾಂ ಎಲ್ಲಗಲ್ಲ ಪರ ಒಡಡ ದೂರ ಹದ ತಾಗ ಲಾಗ ಹೊ ಜನಾಗ ಲಾಗದ
ಹೌದಾ ದಾರ್ೋಡ ಹೋಗಬ್ರ ಮತ್ತೆ
ಧಾರ್ವಾಡ್ ಪಿರ್ವರ್ಡ್ ಹೋಗೆಲ್ಲ ೋದ್ರೆ ಸ್ವಂತ ಓದ್ಬೇಕು
ಹೌದಾ
ರಜೆ ಓದಕ್ ಆಗಲಿದ ಉದ್ದಿರಿ ಉದ್ದಿರ್ ಕಾಲ್ಕ ಬಿಟ್ಟು ಇವಾಗ
ಹೌದಾ ಮತ್ತೆ
ನಿಮ್ಮ ಅವೈಲ್ ಕುಂತನ ನೋಡ
ಧಾರವಾಡ ಕೆ ಹೋಗಲ್ಲ ಯಾರ ಉದ್ರ ಇದಾರೆ ಅಂತಲ್ಲ ಕ ಊರು ಅವ್ರು ಹ ಅಲೋ
ಅದ ಹಾ
ಮತ್ತೆ ಧಾರವಾಡಲ್ಲಿ ರೂಮ್ ಮಾಡಿ ಹಓದಬೇಕ್ರೀ
ರೂಮ್ ಮಾಡಿ ಎಲ್ಲಿ ಹೋದಾದ್ರಿ ಇತ್ತ ಜಾಗ ಲಗಿತ
ಹೌದಾ
ರೂಮ್ ಮಾಡಿ ಅದ್ ಮಾಡಿ ಹದಕ್ಕಾಲ
ಸ್ವಲ್ಪ ಇಲ್ಲಿ ಪಶ್ವತಿ ನೀ
ಹ
ಮಾತಾಡ್ತಿರಿ ಇಲ್ಲೊಬ್ರಿಗೆ ಸ್ವಲ್ಪ ಕೇಳದದ ಮಾತಾಡ್ರಿ ಹಂಗೆ
ಏನ್ ಕೇಳದಿದೆ
ಈ ಕದಲ್ಲ
ಒಂದ್ ಹತ್ತು ನಿಮಿಷ ನೀವು ಏನ್ ಮಾಡಕ್ ಆಗಲ್ಲ ಈಗತ್ ಹತ್ತು
ಪಾಪ್ ಹ್ಮ್ ಹ್ಮ್ ಹಾಲ್ ಹಲೋ
ಹೆಲೋ
ಮತ್ತೆ ಇಲ್ಲಿ ಶಾಪುರಲ್ಲಿ ಓದದ
ಹ್ಮ ಶಾಪೂರ ಅಲ್ಲಿ ಓದಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಚಲೋ ಓದಕೂತಾರ ಹಾ ನಮ್ಗೆ ಆಗಲ್ಲ ಆಗ್ದ್ಯ ಅಟ್ಟ ನಮ್ದು ಆಕಡೆ ಎಂಜಾಯ್ ಮಾಡು ಈ ಕಡೆ ಎಂಜಾಯ್ ಮಾಡು ಅಲ್ಲಿ ತಿರುಗಾಡು ಇಲ್ಲಿ ತಿರುಗಾಡು
ಹಾ
ಇದೆ ಈಗ ಪಿ ಸಿ ಸಿ ಆರ್ ಡಿ ಆರ್ ಬೇರೆ ಕಾಲ್ಫಮ್ ಆಗಿದ್ದಾವೆ
ಮತ್ತೆ ಹೈಟ್ ಬರಲ್ಲ ಅಲ
ಹೈಟ್ ಬರಲ್ಲ ಅಂದ್ರನು
ಓದ್ಬೇಕಾ
ಸುಮ್ನೆ ಆಗ್ಬೇಕಕ್ ಅನ್ಕೊಂಡಿದ್ದೆ ನಾನು
ಹೌದಾ ಮತ್ತೆ ಹಾಕ್ಬೇಕು ರಿ
ಬುಟ್ಟೆ ನಾನೇ ಹಾಕ್ಲಿಲ್ಲ ಮತ್ತೆ
ಯಾವ್ಯಾವ ಬುಕ್ ಓದ್ತೀರಾ
ಹ
ಯಾವ್ಯಾವ ಪುಸ್ತಕಗಳು ಓದ್ತರಿ ಅಂದೆ
ಯಾವ ಆಥರ್ ದ
ಹಾ
ಹ ಡಾಕ್ಟರ್ ಕೆ ಎಂ ಸುರೇಶ್ ಇದು ಸೈನ್ಸ್
ಹಾ
ಮಂಜುನಾಥ ಇತಿಹಾಸ ಮಂಜುನಾಥ ಓದ್ತೀನಿ
ಹ್ಮ್
ಮತ್ತೆ ವೆಂಕಟರಮಣ ಆರ್ ವೆಂಕಟರಮಣ ಅಂತ ಬರ್ತ ಅವ್ರರು್ದು ಸೈನ್ಸ್ ಬುಕ್ ಇದೆ ಅವರು ಚೆನ್ನಾಗಿದೆ ಆ ಬುಕ್ ಗೊತ್ತಿಲ್ಲ
ಹೌದಾ
ಹ್ಮ್ ಮತ್ತೆ ಎಕನಾಮಿಕ್ಸ್ ಅಂತರ ಅದು ಟಚ್ ಮಾಡಲ್ ನಾನು ಮೆಂಟಲ್ ಎಬಿಲಿಟಿ ಅಂತರು ಅರ್ಧ ಮರ್ಧ ಬರುತ್ತೆ ಹಂಗ ಹಂಗ ಹಂಗ ಹೆಂಗ್ ಮಾಡಿ
ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಓದ್ತಿದ್ದಾರೆ
ನಮ್ಮ ಫ್ರೆಂಡ್ ಒಬ್ನ ಇಲ್ಲಿಂಗಂತ ಅವನು ಬೆಂಗ್ಳೂರು ಹೊಂಟಿದಾನ ಇವಾಗ
ಹೌದಾ
ಹ್ಮ
ಮತ್ತೆ
ಮತ್ತೇನು ಇಲ್ಲಪ ನೀವೇ ಹೇಳ್ಬೇಕು
ಮತ್ತೆ ಯಾರು ಒಂಟಿಲ್ಲ ಮತ್ತೆ ಬೆಂಗ್ಳೂರು
ಬೆಂಗ್ಳೂರ ಬೆಂಗ್ಗಳೂರು ಯಾವಾರು ಒಂಟಿಲ್ಲ ನಮ್ಮ ಬಂಗ್ಳೂ
ನಿಮ್ ಫ್ರೆಂಡ್ ಎಲ್ಲಿ ಇರ್ತಾನ ಅಲ್ಲಿ
ಹ್ಮ
ನಿಮ್ ಫ್ರೆಂಡ್ ಬೆಂಗಳೂರಲ್ಲಿ ಎಲ್ಲಿ ಇರ್ತಾನ ಅಂದೆ ಹೌದಾ ನಿಮ್ಗೆ ಬೆಂಗಗಳೂರಲ್ಲಿ ಮಹೇಶ್ ಅಂತ ಗೊತ್ತಾ
ಬೆಂಗಳೂರಲ್ಲಿ ಮಹೇಶ್ ಗೌಡ ಹ ಗೊತ್ತು
ಹಾ ಇಲ್ಲಿ ಬೀಗೂಡಲ್ಲಿ ಕಾಲೇಜಲ್ಲಿ ಓದುತ್ತಿದ್ದ ಅಲ್ಲ
ಹಾ ಗೊತ್ತು ಗೊತ್ತು
ಅವನ್ಿಗೆ ನಿನ್ನೆ ಫೋನ್ ಮಾಡ್ದ ಅವನ್ ಫೋನ್ ಗಟ್ಟಲ್ಲ
ಹೌದಾ ಯಾಕಂತೆ
ಯಾ ಯಾಕೋ ಗೊತ್ತಿಲ್ಲ ನಿನ್ನೆ ಫೋನ್ ಮಾಡಿ ಒಂದ್ಸರಿ ಪಿಕಪ್ ಮಾಡಿದಾ ಮತ್ತೆ ತೆಗತಿಲ್ಲ ೋನು
ಏನಾಯ್ತುಂತೆ ಅವನಿಗೆ
ಏನಾಗಿದೆ ಗೊತ್ತಿಲ್ಲ
ಹ್ಮ್ ಹ್ಮ್
ಅದಕ್ಕೆ ಮತ್ತೆ ಹಚ್ಬೇಕು ಅವನಿಗೆ ಫೋನು
ಹೌದಾ
ಹ್ಮ್ ಮತ್ತೆ ಊಟ ಏನ್ ಮಾಡ್ಬೇಕು ಈಗ
ಗಊಟಾ ಗಊಟಾಯ ನಿಲ್ಲಯವಾಗ ಇ ಸಂಚ ನಮ್ಮ ಮೂೂರಲ್ಲಿ ಹ್ಮ್್ಮ ಅಂತ ಆಗುತ್ತೆ
ಜಾಸ್ತಿ ಜನ ಬರ್ತಾರ ಸಂತಲಿ
ಎಂತೆ ಇವತ್ತು
ಸಂತೆಯಲ್ಲಿ ಜಾಸ್ತಿ ದಿನ ಬರ್ತಾರೆ ನಂದೆ
ಪರ ಹ್ಮ್
ಮತ್ತೆ
ಮತ್ತೆ ಮತ್ತೆ ಏನಿಲ್ಲ
ಹೌದಾ
ಹ್ಮ್ ನೀವ್ ಹೇಬೇಕು
ನಮ್ದು ಏನಿಲ್ಲ ನಾವು ಗುಲ್ಬರ್ಗ್ಗೆ ಹೋಗ್ಕ್ಕೆ ಮಾಡಿದೀವಿ
ಹಕ್ಕ
ಸುಮ್ನೆ ಹಾಗೆ ಹೋಗ್ಬೇಕಕ್ಂತ
ಹ್ಮ್ ಹ್ಮ್
ಬಸ್ ಪಸ್ಗೆ ಅಪ್ಲಿಕೆ ಅಪ್ಲೈ ಮಾಡಿದ್ನಲ
ಹ್ಮ್
ಅದು ನಾಳೆ ತಗೊಂಡು ಹಬಿ
ನಿನ್ನೇನಾ
ಹಾ ನಿನ್ನೆ ಅಪ್ಲೈ ಮಾಡಿದ್ವಿ
ಕುಳಳ್ಳ ಇಲ್ಲಲ್ಲ
ಸರಿ ಸರಿ
ಆಯ್ತ ಮತ್ತೆ